ಆರಾಮ್ದೀರಿ ಆರಾಮ್ದೀರಿ
ಹ ರು ಆರಾಮ ತವಾರಾಮ ರೀ
ಹ್ ನಾನು ಆರಾಮಿದೀನ್ೀ ಎಲ್ಲಿದ್ದಿರಿ ಫುಲ್ ಸ್ಲೋ ಬರಕತೇತ್ರಿ ಸೌಂಡ್
ಇಲ್ಲ ಇಲ್ಲ ಸ್ಕೂಲ್ಂಗಿ ಸ್ಟಾಪೂ ಕುಂತಿದ್ದ ನೋಡ್ರಿ
ಹೌದೇಏನ್ ಅದ ಸ್ಲೋ ಹೊಂಟೆೈಐತ್ರಿ ಕರೆಕ್ಟ್ ಆಗಿಲ್ಲಲ್ಲ ಅದಕ್ ಅಂದೇರಿ ಬಾಳರು್ ಮನೇಲಿ ಇದ್ರೇನಂತ ನಾ ಹೇಳ್ಕೊಂಡೇ್ರ ಹಾ ನ ಇಲ್ಲಿ ಮನಾಗಿದ್ದೀನ
ಇಲ್ಲರಿೀ ಮನೆಗಿಲ್ಲ ಬೆಳಿಗ್ಗಗೆನ ಬನ್ನಿ ಹೌದು
ಹಾ ರೀ ಟಿಫನ್ ಮಾಡ್ಕೊಂಡೇ ಬಂದಿರಿ
ಪತ್ತ
ಹಾ ಹಾ ಹಾ ಮತ್ತೇರಿ ಟಿಫನ್ ಮಾಡ್ಕೊಂಡಿ ಬಂದಿರಿ
ಸ
ಇಲ್ಲರಿ ಅ ಕ್ಲಿಯರ್ ಆಗ ಕೇಳ್ತಿಲ್ಲರಿೀ
ಹಾ ರೀ ಬೆ ಬೆಳಿಗ್ಗೆ ಟಿಫನ್ ನೋಡ್ಕೊಂಡನ್ನ ನಿಮ್ ಸಲ್ಮಾನ ಹುಡ್ಗ ಬಂದ್ರ
ಹ ಅವ ಇವತ್ತು ಗಿರಾಕಿ ಹೇಳಲ್ರಿ ಮನ್ಗ ಅವ್ರ ಮಮ್ಮಿ ಪಾಪ ಯಾರು ಇಲ್ರ ಇದನ ಕುಂದನ್ರಿ ಅಂಗಡಿಯಗ್ರಿ ಹಾ ಯಾಕಂದ್ರೆ ಅವ್ರ ಮಮ್ಮಿ ಪಪ್ಪ ಇವನ್ ಕೆಲ್ಸ ಮಾಡಕ್ ಇವನ್ ಅಂಗಡ ಇವ್ನೇ ನಡಿ ಇವನೇ ಮಾಡ್ಬೇಕ್ರಿ ಒಟ್ಟ
ಹೌದೇನ್ರಿ
ಹಾ ಅವ್ರ ಮಮ್ಮಿ ಪಾಪಾ ಎಲ್ಲಾದರುೂ ಹೋದ್ರಂದ್ರೆ ಇವ್ನೇ ಮಾಡ್ಬೇಕೇರಿ ಕೆಲ್ಸ
ಹಾ ಹಂಗಾಗಿ ಕರೆಕ್ಟ ಆಗಿ ಬರಲ್ಲೇನ್ ಸ್ಕೂಲ ಬರ ಬರೋದು ಮತ್ತತ್ ಎರಡ್ ಜನ ಬಿಡೋದು ಮಾಡಲಿ ತನ್ರಿ
ಹ್ಮ ಅವ್ನಿ ಬಟ್ ಮನೆ ಮ ದಂದ ಅವನ್ಗೆ ಕೊಟ್ಬಿಡ್ತಾರ ಯಾರು ಮಾಡಲ್ಲರಿ ಒಬ್ಬ ಅಣ್ಣದನಣ ಣ್ಣ ಇಏನ್ ಕೆಲಸ ಮಾಡಲ್ಲರಿ ಅವ್ರ ಅವ್ರ ಅಣ್ಣ ಇವ್ನೇ ಕುಂದ್ರು ಬೇಕ್ರಿ ಇವನೇ ಕೋಳಿ ಕಟ್ ಮಾಡ್ಬೇಕ್ರಿ ಎಲ್ಲಾ ಇವ ಮಾಡ್ಬೇಕ್ರೀ
ನಿಮ್ದೆ ಸನ ಮಂದಿ
ಹಾ ರೀ ಏನ್ರಿ
ಸ ಇವ್ನ ಎಲ್ಲಾರ್
ಹಾ ಇವ್ನೇ ಎಲ್ಲರ್ಕಿಂತ ಚಿಕ್ಕವ ಇವ್ನೇ ಎಲ್ಲಾ ಅಂಗಡಿ ನೋಡವ ಇವ್ನೇ ರೀ
ಜವಾಬ್ದಾರಿ ಬಾಳ ಅದ ಅದಕ್ ಓದ್ ಓದ್ ಅಂದ್ರ ಪಾಪ ಎಲ್ಲಿದ್ ಓದ್ಬೇಕ್ರಿ
ಪಾಳೈಐತ್ರಿ ಪಾಪ ಮನೆ ಎಲ್ಲ ನಾವನ್ ತರೋದು ಮಾಡೋದು ಮನೆಯಂದ ಎಲ್ಲಾ ಕೆಲ್ಸ ಇವನಿ ನೋಡ್ಕೊಂತನ್
ಹ ಮತ್ತತ್ ಅಲ್ಲ ಯಾರು ಇರಲ್ಲನ್ರಿ ಅಂಗಡಿಯ ಒಳಗ ಅಂಗಡಿದು ಮತ್ತ ತಲೆ ಕುಂದಿರ್ತಾರ ಇದು ಬರದೇ ಇಲ್ಲ ರೀ ಸ್ಕೂಲ್ಗೆ
ಇನ್ನೊಂದು ಅವ್ರ ಮಮ್ಮಿ ಪಾಪಾ ಇದಕ್ ಹೋಗ್ತಾರಲ್ರಿ ಅವ್ರ ಮಮ್ಮ ಪಪ್ಪಾ ಬೇರೆ ಕಡೆ ಅಂಗಡಿ ಅಂದ್ರೆ ಬೇರೆ ಕಡೆ ಕೆಲ್ಸಕ್ ಹೋದ್ರಪ್ಪ ಅಂದ್ರ ಅವ್ರ ಮಮ್ಮಿ ಎಲ್ಲಾದ್ರೂ ಊರಿಗೆಗ್ ಹೋಗಿರ್ತಾರೆ ಲ್ರರಿ ಇವನೇ ಕೆಲ್ಸ ರೀ ಅವ್ರ ಇದ್ರು ಇರ್ಲಿಲ್ಲಪ್ಪಾ ಅಂದ್ರೆ ಇವನಿಗೆ ಬಿಟ್ಟು ಹೋಗ್ಬಿಡ್ತಾರ್ರೀ ಅವ್ರು ಅಂದ್ರೆ ಅದಕ್ಕೆ ಎಲ್ಲ ಹದು ಮತ್ತ್ ಮನೆಯಿಂದ ಕೆಲ್ಸ ಮನೆಯಾಗ ಏನಾದ್ ನೀರ್ ತುಂಬೋದು ಮನೆಯಂದ ಏನಾದ್ರು ಸಾಮಾನ್ ತರೋದು ರಾನ್ ತರೋದು ಎಲ್ಲಾ ಇಮ್ದೇ ರರಿ
ಹೌದ್ರಿ ಹಂಗಾಗಿ ಅವ್ನಿಗೆ ಪಾಪ ಸ್ಕೂಲ್ ಬರಲ್ಲಲ್ಲಕ ಇವತ್ ಕೇಳಿತಿದ್ರ ಕೇಳ್ದೆ ನಾನಾರ ಇವತ್ ನೀನ್ ಯಾರರು ಬಂದಿಲ್ಲ ಎದನಿಂದ್ರು ಅನನ ಗೊತ್ತಾಯ್ತ್ ನಿಮ್ ಸಲಮನು ಬಂದಿಲ್ಲಲ್ಲ ಅಂತ ಹೇಳಿ ನಾನೇ ಫೋನ್ ಹಚ್ಬೇಕ ಅಂದಿದ್ದೀನ್ರಿ ನೀವೇ ಹಚ್ಚಿದ ನೋಡಿ ಕೇಳಿ ಯಾಕ ಕಳ್ಸಕೊಡಿ ಸರಿ ಟೆಂತ್ ಅದಲ್ಲಾ ಕ್ಲಾಸ್ ಮಿಸ್ ಮಾಡ್ಸ್ಬೇಡ್ರಿ ಸ್ವಲ್ಪ ದಿನ ವಾರದಾಗ ಬಿಲ್ ಎರಡ್ ದಿನ ಇಲ್ಲ ಅಂದಂಗಿಲ್ಲ ಅವ್ ನಾಲ್ಕಕ್ ದಿನ ಕಳು
ಹ್ಮ ಹೇಳನ್ರಿ ಹೋಗಪ್ಪಾ ಹೋಗು ಏನ್ ಮಾಡ್ಲಿ ಬಾವಬಿ ನಾನೇ ಮಾಡ್ಬೇಕಲ್ಲ ಕೆಲ್ಸಾ ಅಂತ ಹೇ
ಹ ಹ ಹೌದ್ರಿ ಮಾ ಕೆಲ್ಸ ಇರ್ತಾವ್ ಬಿಡ್ರಿ ಇಲ್ಲ ನಂಂಗಗೆಲ್ಲಾ ಅಟ್ಲೀಸ್ ಹೇಳ್ಕೊಂಡ್ ಯಾರ ಒಂದ ಎರಡು ದಿನ ಮತ್ತ ಒಂದು ಸ್ಕೂಲ್ ಇಂಪಾರ್ಟೆಂಟ್ ಅಲ್ರರಿ
ಹ್ಮ ಹೇಳನ್ರಿ ಅದಕ್ ಅವ್ರ ಮಮ್ಮಿ ಪಪ್ಪಾಗ ಹೇಳಿನ್ ರಿ ಟೆಂತ್ ಐತಿ ಕಳಸ್ರಿ ಅಂತ ಹೇಳಿನ್ರಿ ಆಯ್ತ ಇವತ್ ಒಂದ ದಿನ ಹಓತಾ ನಾಳೆ ಅ ನಿನ್ನೆ ಗಿರಾಕಿ ಇದಿದ್ದಿಲ್ಲ್ರರಿ ಬಿಟ್ಟಾರಿ ಇವಾಗ ಗಿರಾಕಿ ಅ ಇದಾವಲ್ಲಾ ಕುುದರ್ಸ್ಬ ಬಿಟಾರ್ರೀ
ಒಂದಷ್ಟು ಊಟಾರ ಹೌದೇನ್ರಿ
ಮ್ಮಿ ನಿನ್ನೆ ತೀರ್ಕೊಂಡಿದ್ರ ಅಂತ ಹೇಳಿ ಪುನಕ್ ಹೋಗಿದ್ದರ್ರಿ ಅವ್ರ ಪಾಪಾ ಅಮೀನ್ ಗಡ್ ಹೋಗ್ಯಾರೀ ಇತಿ ಇವ ಇವನ ಅಂಗಡಿ ಓಪನ್ ಮಾಡ್ಬೇಕು
ಅಮೀನ್ಗಡಲ್ಲಿ ಬರ್ತದೆ ಎ್ರದು
ಹಯ ಎಲ್ಲ ಅಂತ್ರಿ ನನ್ಗೂ ಅಷ್ಟ ಗೊತ್ತಿಲ್ರಿ
ಅಲ್ಲಾ ಕೇಳಿದ್ರ ಹೆಸರಾದ್ರರು ಎಲ್ ಬರ್ತ ಅಂತ ಗೊತ್ತ
ಮೇ ಬಿ ಬಿಜಾಪುರ್ ಧಾಟ್ ಅಂದ್ರೆ ಅವರು ದಂದಾಗ ಕುರಿಯ ಅವೆಲ್ಲಾ ತಗೊ್ಂಬರ ಕಲ್ಲೇ ಹೋಗ್ತಾರಿ ಸಸದ ಸಿಗ್ತತಲ್ಲಾ
ಹಾ ಹಾ ಅನ್
ಹಾ ಅದಕ್ಕೆ ಅಲ್ಲೇ ಹೋಗ್ತಾರ ತಾರಕ್ಕ
ಹೌದ ರಿ
ಹಂಗಾಗಿ ಇವನ್ಗೆ ಎಲ್ಲಾ ಮನನ್ ಕೆಲ್ಸ ಹೊರಗನ್ ಕೆಲ್ಸ ಎಲ್ಲಾ ಇವೇ ನೋಡ್ಕೋಬೇಕು
ಜವಾಬ್ದಾರಿ ಬಾಳ ಅದಲ್ರರಿ ಅವನ್ಗೆ ಮತ್ತತ್ ಹಂಗಾಗಿ ಅದನ್ನೇ ಮಾಡ್ಕೊ ಕುಂದರ್ತನ್ೀ ಇದೊಂದಷ್ಟ ಷ ಮತ್ತ ಇನ್ನೇನು ಸ್ವಲ್ಪ ಇರ್ಬೇಕ ಇಲ್ಲ ನಂಗಗೆಲ್ರರಿ ಸ್ಯಾಟರ್ಡೆೇ ಸಂಡೇದಿಂದ ಮತ್ತ ಬೇರೆಡೆ ಇದ್ದಾಗ್ ಮಾಡ್ಕೋತಿರಲ್ಲಕ ಸ್ಕೂಲ್ ಇಂಪಾರ್ಟೆಂಟ್ ಅಲ್ರರಿ ಸರಿ
ಅವನ್ ಎಲ್ಲಾ ಹೋಗ್ಬೇಕಂತ ರಿ ಅವ್ರ ಮಮ್ಮಿ ಮೊದ್ಲ ಅವರು ಮೊದ್ಲಿನವರೆಲ್ಲಾ ಹ್ಮ ಏನ್ ಮಾಡ್ತಿತ್ತ ೋಗ ಅಂತ ಹೇತಾರೆ ಇವ ಹೋತಿನಿ ಹೋತಿನ ನಂತರ್ ಅವರು ಮತ್ತೆ ಬೇ ಕೆಲ್ಸ ಕಳಸ ಬಿಡ್ತಾರ ಹಂಗದರೀ ಅವ್ರು ಹೇಳಿ ನಾಳೆ ಹೋ್ತೀನ್ ಬಾಬಿಸ ಕೆಲ್ಸ ಸದ ಮನೆಗ್ ಯಾರು ಇಲ್ಲ ಅಂಗಡಿ ಗಿರಾಕಿ ನಿಂತಾವ ಅಂತ ಚಂದಾರಿ ಅದ್ರಾಗ ಇವಾಗ ಅವ್ರ ಅಕ್ಕನ ಹಾ ವೈನಿ ಅಂತನ್ರಿ
ಹ್ಮ್ ಹ್ಮ ಹಾ ರೀ ಬಾಳ್ ಸೈಲೆಂಟ್ ಅದೇನ್ರಿ ಅವ್ನ ಹುಡುಗ ಬಾಳ ಮಾತಾಡಲ್ರಿ ನಮಗೆೇ ಸರ್ ನಿ್ಣ ತಾನು ಸಲ್ಟಾ ಹ್ಮ ಕಾಣಸಲ್ರಿಿ ಹೆಂಗ
ಇಡೀ ಮನಿ ಜವಾಬ್ದಾರಿನೇ ನೋಡ್ಕೊಂತನ್ರಿ ಗೊತ್ತ್ತೇನ್ರ
ಹೌದ್ರಿ
ಮತ್ ಮುಂದಿನ ತಿಂಗ್ ಇನ್ನೊ ಒ್ ನಾಲ್ಕ್ ತಿಂಗಂಗಳದಾಗ್ರ್ ಅಕ್ಕನ್ ಮದ್ವಿ ಐತಲ್ರರಿ
ಹಾ ರೀ
ಹಾ ಇನ್ ಮತ್ತ ಇನ್ನ ಒಂದಕ್ಕಗುನು ಡೆಲಿವರಿ ಐತ್ರಿ ಎಲ್ಲಾನು ಒಮ್ಮೇಲೆ ಬಂದ್ಬಿಟ್ಟಾವ್ರಿ ಅದ್ರ ಅವ್ರ ಅಕ್ಕಾಗ ಮತ್ ಈಗ ಐದ ತಲಿ ಬಂಗಾರ ಕೊಡ್ಬೇಕ್ರೀ ಗಂಡ್ನ್ನ ಮನಿಯವ್ರು ಕೇಳ್ಯಾರ್ರಿ
ಅಯ್ಯೋ ಹಾ ರಿ
ಇವಾಗೆಲ್ಲ ಮದ್ದ್ ಅಂಗಡಿ ಬಿಡಂಗಿಲ್ಲ ಒಬ್ರು ಬಿಟ್ಟರು ಒಬ್ರು ಬಿಡಂಗಿಲ್ಲ
ಹಾ ಹ ರೀ
ಏ್ ಒಂದ್ ಅದ ಒಂದ್ ತಲಗ್ ಎಷ್ಟ ಐತ್ರಿ ಒಂದ್ ಲಕ್ಷ ಚಿಲ್ಲರ ಐ
ಈಗ ಐದು ಅಂದ್ರ ಐದ್ ಲಕ್ಷ ಆರ್ ಲಕ್ಷ ಮ್ಯಾಲ ಬೇಕ್ರಿ ಈಗ
ಹಾ ಯಾರ್ ಕೊಡ್ಬೇಕ್ರಿ ಸ್ವಿಮ್ಮಿಂಗ್ ಬರೀ ಕಣ್ಣಿ ಕಾಣಂಗ ಕೊಟ್ಟಂಗ ಅಷ್ಟೇ ಮಂದ್ ಮನ್ಗನ್ ಕೆಲ್ಸ ಮನಂದ ಫಂಕ್ಷನ್ ಎಲ್ಲ ಮಾಡಕೆಲ್ಲ ಎಷ್ಟು ಬೇಕ್ರಿ ಪಾಪ
ಹೌದ್ರಿ
ಇಷ್ಟ ಬಡ್ದ್ಯಾಡಕತಾರ ರೀ
ಹ್ಮ್ ಬಾಳ ಆಗ್ತದ್ರಿ ಎಲ್ಲಾ ಸಣ್ಣಡ್ಗ ಜವಾಬ್ದಾರಿ ಹಾಕ್ತಾರ ಅವು ಅದ್ರಾಗೆ ಕುಂತತ್ ಬಿಡ್ತಾವ್ರೀ
ಹಾ ತಲಿ ಎಲ್ಲಾ ತಲಿ ಎಲ್ಲಾ ಅದ್ರಾಗ ಐತ್ ನೋಡ್ರಿ ಜವಾಬ್ದಾರಿ ಓದದಿಲ್ಲ ಒಟ್ ಅದೆಲ್ಲ ಅದಬ್ಬ ಆದ್ರ್ ಬಾಳ್ ಪಕ್ಕದನ್ರಿ ಎಂ ಎನ್ ತೋರ ಮೀರಿಸಸ್ತಾ ನೋಡ್ರಿ
ಹಾ ನೋಡ್ರಿ ಮತ್ತೆ ಒಂದಿತ್ತಂದ್ರ ಮಕ್ಳು ಒಂದ್ರಾಗ ಹುಷ ಸ ಇದ್ರಿ ನಂದಾಗ ಇದ್ರ ತಾವ್ರರಿ
ಹಾ ಅವ್ರಣ್ಣ ಇದ್ರು ಇರ್ಲಾರ್ದಂಗ್ರೀ ಇದ್ರ ತನ ಏನು ಮಾಡಲ್ ನೀ ಯಾವತ್ ಇ ಅದೇ ನಾ ಹೋ್ತಿನಿ ಸಾಲಗ್ ಹೋತೀನಿ ಕುಂತತ್ ಕಟ್ ಮಾಡೋುವ ಅಂತಂದ್ರೆ ಫೋನ್ ನಡ್ಕೊಂಡ
ಹ
ಏನ್ ಮಾಡ್ಲಿ ನೋಡ ಅಣ್ಣ ಹನ್ ಕುಂತಾನಾನ ಏನ್ ಮಾಡ್ಲಿ ಅಂತಂತಂದೆ
ಹಾ ರೀ
ಒೊಂದು ರೂಪಾಯಿ ಗು ಬಾಳ ಇದ್ರೆ ತಲೆಯಗನಿಗೆ ಅಂದ್ರೆ ಇವಾಗಿನ್ ಸಣ್ಣ ಮಕ್ಳಿಗಏನ ತಲೆ ಆಗೈತಿ ಲ್ರರಿ ಮುಂದ ಬಾಳ ಚಂದ ಮಾಡ್ಕೊಂಡಾಗ ಹೆಣದಿಸ
ಅಯ ಆರಾಮ ಇಲ್ ಹೇಳಿ ಅದೇನ ಅಂತಲ್ಲ ಸಣ್ಣ ವಯಸ್ಸಿಗೆ ಜವಾಬ್ದಾರಿ ಬತ್ತ ಂದ್ರ ಮುಂದ ಆದ ಹೆಂತಿಗ್ ಬಾಳ ಚಂದ ಚ ನನ್ನಾಗಿ ನೋಕೋತಾನಂತೆ
ನಿಜ ನಿಜ ನಿಜ ನೋಡ್ರಿ ಮತ್ತೇರಿ
ತರಿ ನಾ
ಹ್ಮ ಇವತ್ತು ದೋಸೆ ಮಾಡ್ಕೊಂಡಿದ್ದೀರಿ ಚಟ್ ನೀ ಕೊಬ್ಬರಿ ಇಲ್ಲ ಅಂತ ಹೇಳಿ ಸುಮ್ಮಿಂಗ ದೋಸೆ ಮಾಡಿ ಮ್ಯಾಲ ಹಂಗ ಆಮ್ಲೆಟ್ಗ ಆಮ್ಲೆಟ್ ಒಂದ ಎರಡ್ರಡ್ ಸ್ಪೂನ್ ಆಮ್ಲೆಟ್ ಹಾಕಿದರಿ ಮ್ಯಾಲ
ಹಾ ರ
ಹಾಕದು ತಿಸಿದ್ರ ತಿನ್ನದ್ರಿ ಅದೇ ಮಾಡ್ಕೊಂಡತನ್ನ್ೀ ಹಾ ನೀನ್ನ್ ಅದೇ ಮಾರ್ನಿಂಗ್ ಅದೇ ದೋಸೆ ಮಾಡ್ಕೊಂಡಿದ್ದೇರಿ ನಾನು
ಹಾ ಈಗ ಅಡ್ಗ ಮಾಡ್ಬೇಕ್ರಿ ಮಧ್ಯಾಹ್ನ ಊಟಕ್ಕ
ತಿನ್
ಅನ್ನ ಮಾಡದು
ಹಾ ಈ ಕಡೆ ಹಂಗೆ ನೀವದ್ ಇವತ್ ಮಾಡಿಲ್ರಿ ಸುಸ್ತ ಆಗ್ಯದ ಅಂತ
ಹೌದ್ರಿ ಯಾಕ್ರಿ ಆರಾಮೇಲೆ ನ್ರಿ ಎರಡು ದಿನಾನೂ ಸಿಕ್ಕಲ್ರಿ ಫೋನ್ ಬ
ಏ ಫೋನ ಎತ್ತಿಲ್ರಿ ನಾನು ಇಲ್ಲರಿ ಕೆಲ್ಸ ಏನಿಲ್ಲರಿ ಬರೇ ಮಲ್ಕೊಳದೇ ಮಾಡಿ ನೋಡ್ರಿ
ಹೌದು
ಬೇಕಾರ ನೀವ್ ನೋಡ್ರಿ ನೀ ಕೊಳದೇ ಮಾಡನ್
ಇವ್ರು ಯಾರು ಅಂಜಲಿಯರು ಕೇಳತ್ ವ್ರೀ ಅಕ್ಕಗ ಒಂದ್ ಸರಿಫೋನ್ ಹಚ್ಚಿ ಮಾತಾಡ್ಬೇಕು
ಹಚ್ಚಿದ್ರ್ರಿ ಅವರು ಇಲ್ಲರೀ ಹಚ್ಚಿದ್ರ್ರಿ ಮಾತಾಡುದೇರರಿ ನಾನು ರಾತ್ರಿ ಹಚ್ಬೇಕು ಅಂತಂದೆ ನನಗ್ ಸುಸ್ತಾ ತ್ರಿ ಹಂಗ ಮಕೋಡೆ ಬಿಟ್ಟನ್ರಿ ನೀವು ಹಚ್ಚೇರಿ ನೋಡಿಲ್ರಿ ನಾನು ಹತ್ ಗಂಟೆ ನಿಮ್ ಅಣ್ಣ ಬಂದರೆ ಅವ ಫೋನ್ ತಗದ್ ನೋಡಿನಿ ಮಮ್ಮ ರೇಣುಕರ್ ಫೋನ್ ಹಚ್ಚಾರಲ್ಲಲ್ಲಿ ಹೋಗ್ಲಿ ಬಿಟ್ಟ ಟಮ್ ಭಾಳ ಆ್ಯದ ಮತ್ತ್ಯಾಕ್ ಹಚಂದ್ ಬಿಡು ಅಂತ ಹೇಳಿತ್ತತ್ ಹಂಗ ಮಕೊಂಡಿ ಬಿಟ್ಟೇನ್ರಿ
ಹೌದ್ರ ನಿಮ್ಗೊಂದು ಆರಾಮ್ ಬೇರೆ ಇಲ್ಲ ಎಲ್ ಮಾತ್ರಸ ಬಿಡಪ್ಪ
ಇಲ್ಲ ರೀ ಬೆಳಿಗ್ಗೆ ಮಾತಾಡ್ಬೇಕು ಅಂತ ಹೇಳಿದ ಅದೆಲ್ಲ ಕುಂದಿರ್ತೀನಿ ಬೆಳಗ್ ನೀವು ಸಿಗಲ್ಲ ಫ್ರೀ ರಾತ್ರಿ ಮಕ್ಕ ರಾತ್ರಿ ನೀವು ಫ್ರೀ ಇರ್ ಸರಿ ನಾವ್ ಇದಕೊಂಡಿರ
ಹಾ ರೇ ಹ್ಮ ಹ ಹೌದ್ರಿ ಹ ಇಲ್ಲ ಹೇಳಿ ಮತ್ತ ಮನ ಕೆಲ್ಸ ಅದು ಹಂಗನ ಸ್ಲ್ ಬಿಸಿನೇ ಆಗ್ತಾರೆ ಮತ್ತ ಏನ್ ಮಾಡ
ಇಲ್ಲರಿ ಮನಿ ಕೆಲ್ಸ ಏನ ಇಿಲ್ಲರಿ ಸುಮ್ನೆ ಸ್ವಲ್ಪ ರೇಷ್ಟ್ ಆರಾಮ್ದಿ ಲ್ಲ ಅಂತ ಹೇಳಿ ರೆಸ್ಟ್ ಮಾಡ್ದೇರಿ ಅದು ಉಲ್ಟಾ ನನಗೆ ನಿದ್ದೆ ಬರ್ಸಕತ ಇದ್ರಿ ಎರಡ್ ದಿನ ಆಯತ್ರಿ ಮತ್ತ ಮತ್ತ ಇನ್ನೊಂದು ಡ್ಯೂಟಿಗೂ ಹೋಗಿಲ್ಲ ರೀ ನಾನು
ಹಾ ರೀ
ಹಾ ಇವತ್ ಹೋಗ್ಬೇಕು ಬಂದಾರತ್ರಿ ಮಕ್ಳ ಎಲ್ಲರೂ ಬಂದಾರಂತ್ರಿ ಹೋಗ್ತನ್
ಸರಿ ಸರಿ ರರಿ ಅದೇ ಆಕ್ಚುಲಿ ನಿಮ್ಮೇ ಎರಡ್ ದಿನ ಕಾರ್ಮಣಿತ್ತಲ್ಲಾ ಲೋಕಲ್ ಹಾಲಿಡ ತಗೊಂಡಿದ್ರಿ ಇನ್ನು ಅಷ್ಟೆಲ್ಲ ಮಕ್ಳು ಬೇರೆ ಆದಾರೂ ಇಲ್ಲ ಗೊತ್ತ ಇಲ್ಲ ರೀ ನೀನ್ನ ಹೋಗಿದ್ದ ನಾಲ್ಕೆ ಜನ ಐತ್ರಿ ನಮ್ಮ್ಷ್ಟ
ನಾ ನಾನು ಫೋನ್ ಹಚ್ಚೆ ಕೇಳ್ತೇರಿ ಅವ್ರಿಗೆ ಅವ್ರೇನಂತಂದ್ರು ಇಲ್ಲ ಬರಕ್ ಹೋಗ್ಬೇಣ ಅಂತ ಅಂದ್ರಿ ಅವ್ರ ಯಾರು ಇಲ್ಲ ಬಂದ ಏನ್ ಮಾಡ್ತಿ ಬರ್ಬೇಡ ಅಂದರಿ ಅದ್ಕ್ಕೆ ನಾನ್ ಇರ್ಲಿ ಬಿಡ ಅಂತ ಸುಮ್ಮನೆ ಆದೇರಿ ಮತ್ತೆ ಏನ್ ಮಾಡ್ ಅವ್ರೇ ಬೇಡ ಅಂತಂದ್ರೆ ಹಾ ಹೆಂಗ ಒಂದ್ ಫೋಟೋ ಐತ್ರಿ ಫೋಟೋ ಹೊಡ್ದ್ ಹಾಕ್ಬಿಟ್ಟೇರಿ
ಗಲಾಕ ಹೋಗಫಿತ್ತಲ್ ಫೋ ತಕೊಂಡ್ ಬರ್ಲಿಕಾರ
ಕರ ಹೋಗ್ಬೇಕ ನೋಡ್ರಿ ಹ್ಮ ಏನ್ಯಾದ್ಗಿರಿ ಕರಿಯಲ್ಲ
ಏ ಈಗೇನ್ ಇಲ್ರೀ ನೆಕ್ಸ್ಟ್ ಮಂತ್ ಅತ್ರಿನಾ
ಯಾರ್ ಹೇಳಿದರಿ
ನಂಗೆ ಅಂಜಲಿ ಅಂದಡ್ರಿ ಮೊನಟ್ರೀನಿಂಗ್ ಮುಗಸ್ಕೊಂಬಂದ ಇದೇ ತಿಂಗಳ ನ ದಿನ ಮತ್ತೆಕಕ್ ಟ್ರೈನಿಂಗ್ ಹಾಕ್ತಾರ ಅಂತ
ಟ್ರೈನೀಗಲ್ಲ ಇವನ್ ಮೀಟಿಂಗ್ ನಮ ಮಂತ್ಲಿ ಇದು ಪೇಮೆಂಟ್ರ ಸೈನ್
ಹಾ ಈ ಮ ಈ ಮಂತ್ಲಿ ಮೀಟಿಂಗ್ ಆಗ್ಯದಲ್ರಿ ಈಗ
ಹಾ ಅದ್ರ ತರ ಸಿಗ್ನೇಚರ್ ತಗೋಬೇಕಲ್ರರಿ
ಹೌದ್ರಿ ನಾ ಆಮೇಲ್ ಮಾಡ್ತಾರ ಬಿಡ್ರಿ ಆಮೇಲೆ ಸಿಕ್ಕಾ ಸಿಗ್ನೇಚರ್ ಮಾಡ್ಸ್ಕೊತಾರ ಮತ್ತ ಯಾವಾಗ ಮ್ ಮೀಟಂಗ ಹೋದ ಸೈನ್ ಮಾಡದ್ರರಿ
ಹಾ ಇಷ್ಟ್ ಬ ಈ ವಾರ ಬರ್ತಾಳ ನೋಡ್ರಿ ಲಕ್ಷ್ಮೀ ಮೇಡಮ್
ಹಾ ಬರ್ತಾಡಿ ಬರಲ್ಲಕ್ರೀನಾ ಮೇಡಮ್ ಚಾವಿ ಕೊಟ್ಟಿಲ್ಲ ನಮ್ದು ಟಂಕಿಂದು ಅವ್ರುೂ ಇಸ್ಕ ಕೊಡಲಕ್ರೀ ನಾರ ಏನ್ ಹೇಳಿ ಇಡುತ್ ಹೇಳಿನಿ ಇಟ್ಟ ಹೋಗಲ್ರಿ ಎಲ್ರ ತಗೊಂಡ ಕಷ್ ಹ್ಬ ಬಿಡ್ತಾಳ ನಮ್ಗಿದ್ರ ಹಾ
ರೀ ನಿಮ್ ನಂದರಿಂದ ಚಾವಿ ಮಿಸ್ ಆಗೇದ್ರಿ
ಯಾಕ್ರಿ ಅದೇ ಹೇಳುದಿಲ್ಲ ಅದೇ ಆ ರೀ ತಂದ ಕೊಡ್ತೀನನ್ರಿ ಚಾವಿ
ಆ ಮೇಡಮ್ ಅವರು ನೀವೆಲ್ಲಾರ ಈ ಕಡೆ ಬಜಾರ್ ಸೈಡ್ ಬಂದ್ರೆ ಹೇಳ್ರಿ
ಹಾ ಸರಿ ಸರಿ ಬರ್ತೀನಲ್ರರಿ ಬಂದಾಗ ಕಾಲ್ ಮಾಡ್ತೀನಂತ ತಂದ್ಕೊಡತ್ರಿಂತ
ಸುಮ್ನೆ ಸುಮ್ಮ ಲಕ್ಷ್ಮೀ ಮೇಡಮ್ ಇಷ್ಟ್ ದಿನ ಆದ್ ನೀವ್ ಎಷ್ಟ ಕೇರ್ಲೆಸ್ ಮಾಡಿರಲ್ಲ ಅಂತ ಮತ್ತ ಎಲ್ಲಿ ನ ಅನ್ಸ್ಕೊ ಅದಿಲ್ರರಿ
ಹೌದೌದು
ಚಾವಿ ಅದಾವಲ್ಲಾ ಮತ್ತ ಯಾಕಕ್ ನಾಟಕ ಮಾಡಕ ತಿರಿ ಅಂತಂದ್ರೆ ಎಲ್ಲಿಂದ ಕಿರಿಕಿರಿ ಸುಮ್ಮ ಕಡೆ ನಮ್ಕೇರ್ ದಾಗ ನಾವ್ ಇರ್ಬೇಕಲ್ರರಿ ಹ್ಮ್ ಅದ್ರ ತಮ್ಮಂದ್ರಿ ನೀವ ಯಾವ ನೀ ನೀವು ನಾವು ಯಾವಾಗಾರ ಟೈಮ್ ಸಿಕ್ಕರಪ್ಪಾ ಅಂತಂದ್ರೆ ನೀವ ಇವತ್ತು ಸ ಇದಕ್ ಹೋಗಿ ಯಾವಾಗ ಬರ್ತೀರಿ
ಹಾ ಸಾಯಂಕಾಲ ದೂವರೆ ಆರ್ ಆರವರೆ ಆಗ್ತ್ ನೋಟ್ರಿ ಬರ್ಬೇಕ
ಆರುವರೆ ಸ್ಕೂಟಿ ಮೇಲೆ ಬರ್ತ
ಹಾ ಸ್ಕೂಟಿ ಮೇಲೆ ಬರ್ತೇನ್ ಸರಿ ಬಂದ ಅಂದ್ರೆ ಫೋನ್ ಮಾಡ್ತೀನಿ ತಗೋರಿ ಮೇಡಮ್ರಿ ಬಂದ ಫೋನ್ ಮಾಡ್ತನಂತೆಂತ ತಗಳಾಗ
ಹಾ ಸರಿ ಆಯ್ತ್ರಿ ಸರಿ ಸರಿ ಇಡ್ಲಿರಿ
ಹ